ಹಲೋ
ಹಲೋ ಹ್ಮು ಹ್ಮು ಅಕ್ಕ ಮನ್ ಕೇಳ್ಸುತ್ತೆ ಆಲ್ವಾ ಹ್ಮು ಕೇಳ್
ಏನ್ ಮಾಡ್ತಾ ಇದಿಯಾ.
ನೀವ್ ಏನ್ ಮಾಡಾಕತ್ತಿರಿ.
ನಾವಾ ಫೋನ್ ನೋಡ್ತಾ ಇದ್ವಿ.
ಹ್ಮು ನಾವು ಪೋನ್ ನೋಡ್ತಾ
ಹೌದಾ ಊಟ್ ಊಟ ಆಯ್ತಾ.
ಹ್ಮು ಇನ್ನ ಇಲ್ಲವ್ವ ಮಾಡ್ಬೇಕು ನೋಡ ನಿಮ್ಮದು.
ನಮ್ದು ಇನ್ನೂ ಇಲ್ಲಮ್ಮ ನಮ್ದು ಊಟ ಆಯ್ತು ನೋಡಿ.
ಮತ್ತ ಏನ್ ಅರ್ದಕ್ಕೊಂಡ್ ಹೇಳ್ತಾರಲ್ಲ ಹಿಂಗ್ಯಾಕ್
ಊಟ ಮಾಡಿದ್ದೇ ನೆನ್ಪಿಲ್ಲ ನೋಡಿ ಮನೆಯಲಿ ಇದ್ದು ಇದ್ದು. ಹ್ಮು
ಹ್ಮು ಮನೆಯಲಿ ಇದ್ರ ನಂಗ್ಯಾಕ್ ಬೇಕ್ ಮತ್ತ್. ಉಂಡುದ್ದು ಗೊತ್ತ್ ಇರಾಂಗಿಲ್ಲ ಉಪಾಸ್ ಹ್ಮು ಇನ್ನ್ ಹಾಗಿ ಮಾಡ್ಬೇಕ್ ನೋಡ್.
ಹೌದಾ ಯಾ ಕೆ ಇಷ್ಟ್ ಇವಾಗ ತಿರುಗಿ ಟೈಮ್ ಆಗಿದೆ ಅಲ್ಲ ಊಟ ಮಾಡ್ಬೇಕಲ್ಲಾ ನೀವು.
ಹ್ಮು ಮಾಡ್ಬಕ ಈ ಸದ್ದ ನಾವ್ ಹ್ಮು
ಮಾಡಿ ಅಲ್ವಾ.
ಹ್ಮು ಮಾಡ್ತೀನಿ ಹ್ಮು.
ಹ್ಮು ಹ್ಮು ಹೇಳಿ ಏನ್ ಸಮಾಚಾರ ನಿಮ್ಗೆ. ಹ್ಮು
ಏನಿಲ್ಲ್ ನೋಡ್ ಸಮಾಚಾರ ನೀ ಹೇಳ್ಬೇಕ. ನೀ ಹೇಳ ಆಗಳೇ ಮಾತಾಡಾಕತ್ತಿದ್ದಲ್ಲ ಈಗ ಮಾತಾ
ಅಲ್ಲ ಅದ್ನೆಲ್ಲ ಮಾ ತಾಡ್ತಿವಲ್ವಾ ಅದ್ ಜಾಸ್ತಿ ಮಾತ್ ತಡೆದೀವಿ ಅಲ್ಲಿ
ಹ್ಮ
ಗೆ
ಹ್ಮ ನಾವ್ ಮಾತಾಡೀವಲ್ಲ ನಿಮ್ ಜೊತೆ ಏನ್ ಆಬೇಕು.
ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.
ಹ್ಮ
ಅಲ್ಲಾ ನಿಮ್ ಜೊತನ್ ಮಾತಾಡಿದ್ನಲ್ಲಾ ಅವಾಗವಾಗ
ಹ್ಮ್ ಹ್ಮ್ ಹ್ಮ್ ನನ್ಗೇನ್ ಕಣ್ಣ್ ಕಣ್ಣ್ ಕಾಣಕತ್ತ ಆವು ಅವಾಗೆ ಅಕ ಆರಾಮಲ್ಲದಂಗಾಗೆತ್ತು. ಏನಿಲ್ಲ ಅರಾಮದೀನ್ ನೋಡ. ಯಾಕಂಗ ಆಗತ್ತನ್ ಏನ್ ಗಾಳಿ ಗಟಾಚಿತ್ತನ್ ಯಾರಿಗ್ ಬರ್
ನಿಮ್ಗೆ ಊಶಾರಿಲ್ಲ ಅಂತ ಹೇಳಿದಶ್ ಏನು ಬರುತ್ತ
ಹ್ಮ್-ಹ್ಮ್ ಊರಾಗ ಬರ್ತಾ ಇರ್ತದ ಅಗಳೆ ಅವಾಗವಾಗ ಗಾಳಿ. ನಿಮ್ ಊರಾಗ್ ಉರಂಗ
ಹಾ ನಮ್ಮೂರಲ್ಲಿ ಕೇಳಿದೀನಿ ಕೇಳಿದೀನಿ.
ಯಾರಿಗ್ ಬಡ್ಕೊಂದಿತ್ ಅಂತ.
ಅಲ್ಲಾ ಬಡ್ಕೊಂದದ್ದು ನಂಗ ಅಷ್ಟೊಂದು ಗೊತ್ತಿಲ್ಲ ಯಾರಿಗಂತ ಹೇಳಿ ಆದ್ರೆ ಸುದ್ದಿ ಕೇಳಿದಿನಿ ಈ ತರ ಗಾಳಿ ಇರ್ತಾವೆ ಬಡಕ್ತಾವೆ.
ನಿಮ್ದ್ ಮನಿ ಒಳಗದ ಏನ್ ವರ್ಗದಾ
ನಮ್ಮಮನಿ ಒಳಗ ಒಳಗಿದೆ ನೋಡಿ ಊರ್ ಒಳಗಿದೆ
ಊರೊಳಗಿದೆ ಹೊರಗೊಂದ ಅಂದ್ರಲ್ಲ
ಅದೇ ಎರಡೆರಡು ಇದೆ ನಮ್ ಮನೆಗಳು
ಹ್ಮದ ಒಂದು ಒಂದು ಒಂದು ಅಳಿ ಮನಿ ಒಬ್ಬಗ್ ಹೊಸ್ ಮನಿ ಒಬ್ಬಗ್ ಏನ್
ಹ್ಮ
ಹು
ಹ್ಮ್ ಹ್ಮ್ ಹ್ಮ್ ಹಾಗೆ ಅನ್ಕೊಳ್ಳಿ
ಹೆ ಸಡ್ಡಿ ಬತ್ತ ಮಾಡ್ರಿ ಮಕ್ಕಳು
ಒಂದು ತಡಿತೀವಿ
ಮತ್ತಾ
ಹಾ ನಿಮ್ಗೂ ಬೇಕಾ ನೀವಷ್ಟ ಅಡದಿದ್ದೀರಾ
ಹಾ ಎಡೆ
ಹೌದಾ ಯಾಕೆ ಎರಡೆ
ಸಾಕ್ ಎಡೆ ಮಕ್ಕಳು ಮೊಟ್ಟಾ ದುಡಿತೀರಿ ಅಂದ್ ಆತು ಹ್ಮ್ ಹ್ಮ ಹ್ಮ ಹ್ಮ ಹ್ಮ್ ನಾವ ದುಡದಾಲ ಏಡೆ ಆಡ್ದೀವಿ ನೀವು ದುಡ್ತಿರಿ
ಹ್ಮ್ ಹ್ಮ್ ಗಳಿಕಿ ನಾವ್ ಮಾಡಿದ್ರೆ ಆಗಲ್ಲ ನೀವು ಕೊಟ್ರ ಆಗ್ತ ನೋಡ ಗಳಿಕಿಗೆ
ನಾ ಯಾಕ್ ಕೊಡಪ ನಿಮಗ್
ನಿನ್ ಕೊಡ್ರಿ ಮತ್ತೆ ಗಳಿಕಿ
ಹ್ಮ್
ನಿಮ್ ಕೊಡಮ ತಗೋರಿ ಮುಂದೆ ನಮ್ಮ್ ಅಕ್ಕ ಕೊಡ್ತಾರ್ ನಿಮ್ಗ ಇವಾಗ ನಿ ಕೊಡಿ ಹಾ ಹಾ ಹಂಗೇನಿಲ್ಲ ತಗೊಳ್ಳಿ ಕೊಡ್ ತಾರೆ ಆಯಿ ಅಂತೇಳಿ
ಹ್ಮ್ ಎದರ ಮಮ್ಮಕ್ಕಳು ಮನ್ಯಾಗ ನೀ ಕಷ್ಟ ಪಡ್ತಾರಕೆಮ್ಮಗ ಮಲ್ಲಾಮಮ್
ಹಾ ಕೊಟ್ಕಟ್ಟು ಹೋತಾರ್ ಚೀಲ ತುಂಬಿದ ಅವಲ್ಗ್ ಹ್ಮ್
ಹ್ಮ್ ಹ ನನ್ಗೂ ಕೊಟ್ಟತಾರನ್
ಹಾ ಮಲ್ಲಮಾಯಿ ಚೀಲ ತುಂಬಿದ ಅವಳ ಚೀಲ ದುಡ್ಡಿನ ಚೀಲ ಮೊಮ್ಮಕ್ಕಳು ಕೊಟ್ಟು ಕೊಟ್ಟುಕೊಟ್ಟು ಹೋಗುತ್ತಾರೆ
ನಮ್ಮ ತಂಗಿ ನೀನ್ ಮಕ್ಳ್ ಅತ್ರ್ ಕೊಟ್ ಒತರ ನ ಇಟ್ಕೊಂಡ್ ಕುಂದಿರ್ತ
ಇಲ್ಲ ನಮ್ಮ ಮಕ್ಳು ಕೊಡ್ತಾರೆ ತಗೋಳಿ ಹಂಗೇನಿಲ್ಲಾ ನಮ್ಮಕ್ಕಳು
ಹ್ಮ ಬುಡಿನ ಅವ್ರ್ ಪಾಡ ಅವ್ರಗನ್ ಆತತ್
ಯಾಕ ಹಂಗ ಯ್ಯಾಕ ಅಂತೀರಿ ನಾವು ಏನು ಕೊಡೋದಿಲ್ವ ಏನು ನಿಮ್ಗೆ ಏನು
ಯಾರ್ ಕೊಡಲ್ಲ
ಬೆಳಿಗ್ಗೆ ಅಂತದ್ದು ಇನ್ನು ಮನಸ್ಸಿನಲ್ಲೇ ಇಟ್ಕೊಂಡಿದ್ರ ನೀವು
ಏನಂದ ಬೆಳಿಗ್ಗೆ
ಅಲ್ಲ ಬೆಳಿಗ್ಗೆ ನಮ್ಗೆ ಬಂಗಾರ ಹಾಕಿ ಅಂತ ಹೇಳಿದ್ನಲ್ವಾ ಅದು
ಹ್ಮ್ ಹ್ಮ್ ನೀ ಏನ್ ಗಪ್ಪನ ಕಳೆಲೆ ಕೂಡ ಅಂತಿದ್ದಿ ಹ್ಮ ಹ್ಮ್ ಹ್ಮ್
ಹ್ಮ ಬೇಡ ಬಿಡಿ ಯಾರು ಕೊೂಡ ಅಂತ ಹೇಳಿದ್ದ ಹ್ಮ ಯಾಕೆ ಬೇಡ ಸರಿ ಹೇಳಿ
ಎಪ್ಪನ ಹೆಐಸಗ ಪೊಂಡದಾರ ಒಂದ ನಮ್ಮ್ ಮನ್ಗ ಒಬ್ರಸರಿ ಹಂಗಗೆ ಬರ್ ನೋಡ್ರಿ
ಹೌದು ಹುಳಿ ಮಾ ಹಂಗೆ ಪದೇ
ಹ್ಮ್ ಎಲ್ಲಾ ನಮ್ದಿ ಅಂತಾರರಿ ಏನ್ ನೋಡಕ್
ಹ್ಮ್
ಅದೇ ಕೊಡ್ರಿ ಅಂತಾರೀ ಮಗಮ ಕಳಲ ಕುಪ್ಪನ ಕೊಡ್ರಿ ಏನನ್ ಅದದಂತಾರ
ಹೌದು ಕೊಡ್ವಕ್ಲ್ವಾ ಮಗಳಿಗೆ ಮತ್ತ
ಅವಗ ಯಾರ್ ಕೊಡ್ತ ಕೊಡಟ ಕೊಟ್ಟಿರ ಮತ್ತೆ ನ ಗ
ಕೊಡ್ಲಿಲ್ಲ ಅಂದ್ರೆ ಬಿಡಿ ಬೇಜಾರಕ್ ಮಾಡ್ಕೋತೀರಾ
ಮಯಕ್ ಬಿದ್ಯಾ ಮುಕಂಬ್ರಿ ಹಂಗಾದ್ರ ಜನ ಅಂತತ್ ಮಾಡ್ಳಕತಿವ್ರರಿ
ಕಡಮೆತ್ತ ಜನ ಏನು ಜನ ಎಲ್ಲಾ ತರದ ಜನಾನ ಇದ್ದಾರೆ ನಮ್ಗೆ ಇಷ್ಟ ಇದ್ರರು ಕೊಡ್ಬೋದು ಇಲ್ಲಾಂದ್ರೆ ಬಿಡ್ಬೋದ ಅಷ್ಟೇ
ಏನ್ ಕೊಡಾಕನ್ ಇಷ್ಟ ಇರ್ಬಕ್ನ್
ಹೌದಾ ಇಷ್ಟ ಇಲ್ಲ ಇಲ್ಲ ಹಂಗಿದ್ರೆ
ಇಷ್ಟೇ ಯಾಕಿಲ್ಲ
ಹ್ಮ ನಿಮ್ದು ಮನಿ ಮುಂದಕ್ ಮಾಡ್ರಿ ಸಸಿ ಮನೆ ಮುಂದಕ್ ಮಾಡಿ
ಹ್ಮ್ ಹ್ಮ್ ಸಜ ಮ ನಾವವು ಮುಂದಕ್ ಮಾಡ್ತೀವಿ ಸ್ವಲ್ಪ
ಆ ರೋಡಿ ಬಂದ ಇಡ್ರಿ ನಿಮ್ ಮನೇನ ಸ್ವಲ್ಪ ಆ ರೋಡಿಗೆ ಯಾರ್ ಗಡಡರ್ ಬಾರ ರೋಡಿ
ಹ ಮನೆ ಒಬ್ಬ್ರದರ್ ರೀ ಮಗಳು ಅವ್ರಗ್ ಕೊಡ್ತೀರಿ ಆ ಕಡೆ
ಹಂಗ ಮಾತಾಡ್ಬೇಡಿ ಯಾಕೆ ನಿ ಮಗ ಇದ್ದಾನೆ ಅಲ್ಲ
ಮಗ ಸ್ವಲ್ಪ ಕ್ಮೆ ಕೊಡದ್ರೆ ಮಗಳಿಗೆ ಹೆಚ್ಚೆ ಕೊಡದು
ಇಲ್ಲಿಿಲ್ಲ ಮಗ ಇದಾನೆ ಅಲ್ಲಾ ಮಗಗೆ ಮಾಡಿ
ಮಗಳಗ ಹೊಲಾ ಮನಿ ಇರ್ತದ್ರಿ ಹೆಣ್ಮಾಗ ಏನದ ಬೆರದ್ದು ಬಾಳದ್ದು ಒಂದ್ ಲಕ್ಷ ಒಂದ್ ಲಕ್ಷ ಕೊಟ್ರತಿ ಪಾಡತ ನಡಿಯ ಕಡೆ ಅಂತ ನಾಳೆ ಹಂದ್ರೈತ್ ನಮ್ಮ್ ಊರ್ಗ
ಇಲ್ಲ ತಗೊಳ್ಳಿ ಹಂಗೇನ್ ಮಾಡಲ್ಲ ಮಗಳು ಚಲೋ ಚಲೋ ಇದ್ದಾಳೆ ಅಲ್ಲ
ಓ ನ್ ಕೊನಲ್ಲಪ್ಪರ ಇಲ್ಲ ಪರಿಕದಾ ಎಲ್ಲ
ಏ ಹಂಗೇನ ಇಲ್ಲ ತಗೊಳ್ಳಿ ನೀವ್ ಅಷ್ಟೇ ಇದ್ದಿ ಹೊಡಿಬಾಡಿ
ಎಟ ತಮ ಹ್ಮ್ದಾ ಹ್ಮ್ ಏ
ಎದ ಒಡಿಬೇಡಿ
ನಾನು ಸುಕ್ಕಳಂದನ ಸಣ ಹೋಗಿಲ್ಲವ ಮನ್ಯಾಗ ತಗದಿತ್ತು ಬಿಟ್ಟ ನೀವ
ಹ ಹಲೋ
ಹ್ಮ್ ಹ್ಮ್
ಈ ಬಹಿನ ಏನಂತ ಏನಾವ ಏನ್ ಸಣ ಹ್ಮ ಹಾ ಯೂಸದಾವ ಅಂದ ನ ಮುತ್ತಪ್ಪಂದರ ರೂಪ ಇನ್ನು ಅವ್ರ ಬಂದಿದ್ರರು ನಾಕೈದಾರ್ ಗಡಕ್ದೆ
ಹ್ಮ್-ಹ್ಮ್ ಹಲೋ
ನಮ್ದು ನ ಮಾಡಿಲ ನೋಡ್ ನಾನ್ ಕುಂದ್ರು ಬಾ ಬಾರೆ. ಬಾರ ಒಂದು ನಾನೇ ಮಾತಾಡಕತಿದ್ದೆ ಬಂದಿಲ್ಲಂ ಏನ ಬಂದಂಗ ವಂದಲ ಅಲೋ ಓ ಕೆಳ್ಸ್ತೈತ್.
ಹೌದಾ ಬಟ್ಟೆ ಎಲ್ಲಾ ಆಗಿದೆ ಕಸ ಮುಸ್ರಿ
ಹ್ಮ್ ಬಟ್ಟಿ ಅದ ಹೋಗ್ದ ನೀವು ಇನ್ನ ಊಟ ಮಾಡಿಲ್ಲಾ ಮಾಡ್ಬೇಕು.
ಹೌದಾ ಕಸ ಮುಸ್ರಿ ಎಲ್ಲಾ ಆಗಿದ್ದೇನಾ?
ಹ್ಮ್ ಕಸ ಮುಸರಿ ನು ಐತಿ.
ಹ್ಮ್ ಬೆಂಗ್ಳೂರ್ ಹೋಗ್ತೀನಿ ಅಂತ ಹೇಳಿದ್ರಿ? ಬೆಂಗಳೂರಲ್ಲಿ ಏನ್ ಕೆಲ್ಸ ಕಸ ಮುಸ್ರಿ ಮಾಡ್ತಿರೆನಮ್ಮ ನೀವು
ಬೆಂಗ್ಳೂರ್ಗ ಕಸ ಮಸೂರಿ ಮಾಡಾಕ ನಮ್ ಶಶಿ ಬಂದ ಶಶಿ ಮಗ ನಾವ್ ಓತ್ತಿವಿ ಮಗಳು ಅಳ್ ಯ ಇರ್ತಾರ ಹ ಹ ಹ್
ಹ್ಮ ಲ
ಕಸ ಮೊಸ್ರ ಮಾಡ್ತಿನ ಮನೆ ಮೇನೆ ಡೆಡಿ ಇಲ್ಲಿ ಮನ್ಯಾಗ ಮುಂದರ್ತಾರ ಹ್ಮ್-ಹ್ಮ್ ಅದ್ನ್ನು ನಮ್ಮದ ಈವು
ನೀವೇ ಹೇಳಿದೀರಿ ಬೆಂಗ್ಳೂರಲ್ಲಿ ಹೋಗ್ಬೇಕು ಬೆಂಗ್ಳೂರಲ್ಲಿ ನಿಮ್ಗೆ ಯಾವ ಕೆಲ್ಸ ಕೊಡ್ತಾರೆ ಅದೇ ಅ ಮನೆ ಕಸ ಮುಸ್ರಿ ಮಾಡ್ಬೇಕ್ ನೋಡಿ.
ಹ್ಮ್ ಯಾವ್ದಾನ ಮಾಡ್ಬಕ್ ಮತ್ತ.
ಹ್ಮ್ ಒಂದ್ ನಾಕೈದ್ ಮನಿ ಮಾಡ್ರಿ ಒಂದು ಮನೀಗ ಒಂದತ್ತ ಸಾರ ಮುವತ್ತ್ ನವವತ್ತ್ ಸಾರ ಬರ್ತಾವೆ ಹಿ ಹಿ ಹಿ ಅಲ್ಲಿ ಇಲ್ಲಿ ಬಂದ ನಾನು ಅಲ್ಲಿ ಕುರ್ಚಿ ಮೇಲೆ ಕುೂಂತು ಕೆಲ್ಸ ಮಾಡನಂತೇಳ್ಬಿಡಿ.
ಯಾವ್ದ ಒಂದು ಹೇಳ್ಬೇಕತ್ತದ ಮತ್ತ ಹ ಇರ್ತಿ ಇಡ್ ಹ್ಮ್
ಅದ
ಹ್ಮ್ ಹೋಗಿಲ್ಲ ಸದಿ ಆಯ್ತಣ ಅನ್ನಂದ್ ಬಿಟ್ಟು. ಹ್ಮ್ ಹೂಮ್ ಹ ನೋಡು
ಹೇಳಿ ಏನ್ ಸಮಾಚಾರ ಆಯ್ತಾಯ್ತು.
ಹೌದನ
ಹ್ಮ್-ಹ್ಮ್ ಊಟ ಮಾಡ್ಬೇಕಿಲ್ಲ
ಮಾಡ್ಬಕ್ ನೋಡ್ ಇನ್ನ
ಏನ್ ಊಟ ಮಾಡಿದ್ರೆ ಬೆಳಿಗ್ಗೆ
ಚಪತಿ ಅನ್ನ ಸಾರು ಉಂಡಿ ನೀವು
ಸ ತೊ ಆಮ್ಮೆಲ್ ಕಾಲ್ ಮಾಡ್ತಿ ನಿಮ್ಗೆ.